ಮಾಡ್ತಿದ್ದೆ
ಏನ ಇಿಲ್ಲ ಕಣೆ ಸುಮ್ ಕೂತಿದೆ
ಈಗಾದ್ರೂ ಕೇಳಸ್ತಾ ಇ್ತಮ್ಮ ಈಗ ತಾನೇ ಒಂದ್ ಕಡೆ ಕೂತು ಮಾತಾಡ್ತಾನೋ ಹೊರ್ಗಡೆ ಬಂದಿ ಹ
ಹ್ಮ ಇವಾಗ ಕೇಳಿಸತಾ ಚೆನ್ನಾಗಿ
ಹೌದಾ ಏನ್ ಮಾಡ್ತಿದ್ದೆ ಏನೇನ್ ಊಟ ತಿಂದೆ ಹೇಳು
ಏನ್ ಬೆಳಿಗ್ಗೆ ರೊಟ್ಟಿ ತಿಂದೆ
ಹ ಹೌದಾ ಹ್ಮ್
ಇವಾಗ ಮೊಸರು ಅನ್ನ ತಿಂಡಿ
ಹೌದಾ ಮೊಸರನ್ನ ಒಗ್ಗರಣೆ ಮಾಡ್ಕೊಂಡಿದ್್ರರು ಅಥವಾ ಹಂಗೆ ತಿನ್ಟ್ರು ನೀವು
ಒಗ್ರರಣೆ ಮಾಡ್ಕೊಂಡಿದೆ
ಒಗ್ಗರಣೆ ಹೆಂಗ್ ಮಾಡದ ಸ್ವಲ್ಪ ಹೇಳ್ತಿ ಹಂಗೆ
ಹ್ಮ ನಿಮ್ ಕಡೆ ಹೆಂಗ್ ಮಾಡ್ತೀರಿ
ನಮ್ ಕಡೆ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಾವು ಚೆನ್ನಾಗಿರುತ್ತೆ ಆದ್ರರು ಬಾಳ ಅದು ಒಂದೊಂದ ಹ್ಮ ಒಬ್ಬ್ರೇ ಒಂದೊಂದ್ ತರ ಮಾಡ್ತಾರೆ
ಹಾ
ಹ್ಮ ನಾನ್ ಇವತ್ತ ಇನ್ ಕೆೇಳಸ್ಕೊ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಬಸ್ು ನೀವ್ ಎಷ್ಟ್ ಜನ ಇದ್ರರಿ
ನಾ್ ನಾಲ್ಕ್ ಜನ
ನಾಲ್ಕ್ ಜನ ಇದ್ದೀರಾ
ಹಾ
ಮತ್ತೆ ನೀವ್ ಹೆಂಗ್ ಮಾಡ್ಬೇಕಂತ ಅಂದ್ರೆ ಈಗ ಫಸ್ಟ್ು ಈರುಳ್ಳಿ ತಗೋಬೇಕು ಈರುಳ್ಳಿ ತಗೊಂಡಿ ನಾಲ್ಕು ಜನ ಅಂದ್ರೆ ಸುಮಾರು ಅಂದ್ರೆ ಚೆನ್ನಾಗಿರುತ್ತೆ ಈಗ ನೀವು್ ಜಾಸ್ತಿ ಜಾಸ್ತಿ ಆಗ ತಿಂತೀರಿ ಅಂದ್ರೆ ಒಂದ್ ಎರಡು ಈರುಳ್ಳಿ ಸಾಕು ನಿ ಮನೇ ಈರುಳ್ಳಿ ಜಾಸ್ತಿ ಜಾಸ್ತಿ ಇಷ್ಟ ಪಡ್ತಾರೆ ಜಾಸ್ತಿ ಬೇಕು ಅಂತ ಅಂದ್ರೆ ನಿಮ್ಗೆ ಅಕಸ್ಮಾತ್ೋಗ ಈಗ ಯಾರೋ ಸ್ವಲ್ಪ ಮಾಡಿರ್ತರ ಯಾರಾರ ಬಂದಾಗ ಸ್ವಲ್ಪ ಹಂಗಿ ಇ ಕಳಿಸಬಾರ್ದಲ್ಲ ಊಟ ಹಾತನೆ ಅವ್ರಿಗೆ ಊಟ ಹಾ ಕಳ್ಸ್ಬೇಕಲ್ಲ ಹಂಗಾಗಿ ನೀವು್ ಜಾಸ್ತಿ ಮಾಡುದ್ರೆ ಚೆನ್ನಾಗಿರುತ್ತಲ್ಲ ನೀವ ಏನ್ ಮಾಡ್ಬೇಕ ಯಂತ ಅಂದ್ರೆ ಸುಮಾರು ಒಂದು ಮೂರ್ ಈರುಳ್ಳಿ ತಗೋಬೇಕು
ನಾಲ್ಕ್ ಜನಕ್ಕೆ ಮೂರ್ ಈರುಳ್ಳಿನ
ಅಂದ್ರೆ ಯಾರಾರ ಬಂದ್ರೆ ನೆಂಟರು ಬಂದ್ರೆ ಅವ್ರಗೂ ಊಟ ಬೇಕಲ್ಲ ಹಂಗೆ ಹೇಳ್ತಿರ್ ನಾನು
ಹಾ
ಇಲ್ಲ ನೀವ್ ಯಾರ್ಕ್ಕು ಇದ್ ಮಾಡಲ್ಲ ಬಂದ್ರು ಅಂದ ಬಂದ್ರು ಹಂಗಗೆ ಕಳಿಸತೀರ ಅಂತಂದ್ರೆ ಒಂದ್ ಈರುಳ್ಳಿ ಸಾಕು
ಹಾ ಸಾಕು ಸಾಕು ಚ ಆಯ್ತು
ಬಂದವರಿಗೆ ಊಟ್ ಊಟ ಆ ಕೊಡ್ತೀರಾ ಹಂಗೆ ಕಳ್ಸ್ಬಡ್ತೀರಾ
ಅವರು ತಿಂದ್ರೆ ಆ ಕೊಡ್ತೀನಿ
ಹ್ಮ ನೀನ್ ಹೇಳೋ ಪ್ರಕಾರ ಈಗ ಜಾಸ್ತಿ ಮಾಡಲ್ ನಾವೊಂದ್ ಸ್ವಲ್ಪ ಮಾಡ್ತೀವಿದಗೆ ನೀವು ಬಂದವರಿಗೆ ಊಟ ಬಂದವರಿಗೆ ಊಟ ಇಕ್ಕಲ್ಲ ಅಂತ ಗೊತ್ತಾಯ್ತು ಹಾಗೆಲ್ಲ ಮಾಡ್ಬಾರ್ದು ಬಂದವ್ರಿಗೆ ಊಟ ಇಕ್ಕಿ ಕಳ್ಸ್ಬೇಕು
ಹ್ಮ್ ಆಯ್ತಾಯ್ತು
ಹ್ಮ್ ಅದೇ ಏನ್ ಮಾಡಿ ಅಂತ ಅಂದ್ರೆ ಸುಮಾರು ಎರಡು ಇರುಳ ಇದ್ದಾವ ಸಾಕು
ಹಾ ಆಯ್ತು
ಯಾಕ ಇಷ್ಟೊಂದ್ ನೋಡ ನಾ ಆಡ್ಬೇಕಕ್ ಯಾವತ್ತು ಖುಷಿಯಾಗಿರ್ಬೇಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾ ಆಡ್ಬೇಕು ಸುಮಾರವದ ಹ ನಗ ಕೊಂಡೆ ಇರುತ್ತ ನಿನ್ನಷ್ಟೆ ಎಲ್ಲ ಖುಷಿಿಯಗಿದೆಕ್ಕಾಗಲ್ಲ ನ ಮಾಡ್ಕೊಂಡಿ ಸುಮಾರುಾಗಿನಡ್ತಾ ಇರ್ತೇವೆ ಹ್ಮ್
ಹ್ಮ್
ಎರಡು ಎರಡು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಲ್ಲ ತರಕಾರಿ ಕೊಯ್ಯ ಪ್ಲೇಟ್ ಗೊತ್ತಲ್ಲಾ ಹ
ಹಾ ಗೊತ್ತು ಗೊತ್ತು
ತರಕಾರಿ ಕುಯ್ಯೋ ಪ್ಲೇಟ್ ಎತ್ಕೋಬೇಕು
ಹ್ಮ ಚಾಕ್ ಎತ್ಕ ಬರದಾ
ಕೇಳಿಸ್ಕೋ ಸ್ವಲ್ಪ ಹೇಳೋ ಗಂಟ
ಹಾ
ಅಷ್ಟೊಂದ್ ಆತ ಕೇಳಿಸತಯ್ತಾ
ಹ್ಮ ಕೇಳಿಸ್ತಾರೆ ಹೇಳಿ
ಕರೆಕ್ಟ್ ಹೇಳಸ್ತೈತಲ್ಲ ಈಗ
ಹ್ಮ್ ಹ್ಮ್ ಕರೆಕ್ ಕಳಸತಾರೆ
ತರಕಾರಿ ಕೊಯ ತರಕಾರಿ ಕೊಯ್ಯೋ ಪ್ಲೇಟ್ ಎತ್ಕೋಬೇಕು ಎತ್ ಎತ್ಕೊಂಡಿ ಒಂದ್ ಎರಡು ಈರುಳ್ಳಿ ಎತ್ಕೋಬೇಕು ಎರಡು ಈರುಳ್ಳಿ ಎತ್ಕೊಂಡಿ ಮತ್ ಮತ್ತೆ ಒಂದ್ ಚಾಕ ಎತ್ಕೋಬೇಕು
ಹಾ
ಚಾಕ ಇತ್ಕಂಡು ಏನ್ ಮಾಡ್ಬೇಕು ಅಂದ್ರೆ ಈರುಳ್ಳಿ ಎತ್ಕೊಂಡಿ ಮುಂದೆ ಮತ್ತೆ ಹಿಂದೆ ಎರಡು ತಿರುಳು ತೆಗಿಬೇಕು
ಹಾ ಆಯ್ತು ತೆಗ್ದಿ
ಹಂಗೆ ಮಾಡ ಮಾಡ್ಕತಾರ ಅಂತ ನಿಧಾನ್ ಕೇಳಿದ್ನ ನಿಂಗೆ ನಿಧನ್ ಕೇಳ್ತಾರದು ಆಯ್ತಾ ಜಾಸ್ತಿ ಎಲ್ಲಾ ನಗಡಕ್ಕೆಲ್ಲ ಏನ್ ಹೋಗಕ್ ಹೋಗ್ಬಿಡ ಕೇೇಳಸ್ಕೊ ಸ್ವಲ್ಪ ಹಂಗೆ ಹ್ಮ್ ಆಯ್ತಾ ಸ್ು ಅದು ಅದೇ ತರ ತೆಗ್ದ್ಬಿಟ್ಟು ಮತ್ತೆ ಸಿಪ್ಪೆ ತೆಗಿಬೇಕು
ಹಾ ಸಿಪೆ ತಗಿತಾವ ನೀರು
ಹ ನಿಧಾನಕ್ಕೆ ತಗಿ ಏನ್ ಅಷ್ಟೊಂದು ಏನು ಅರ್ಜೆಂಟ್ ಏನ್ ಇಿಲ್ಲ ಈಗ ನಿಧಾನಕ್ಕೆ ತಗಿ ಸಿಪ್ಪೇನಾ
ಹಾದ
ಹ್ಮ್ ನಿಧಾನಕ್ ಸಿಪ್ಪೆ ಒಂದ್ ಈರುಳ್ಳಿ ಬಿುಡ್ಸ ಇನ್ನೊಂದು ಬುಡ್ಸ್ಕೊ ಹೇಳ್ತೀನಿ ನೀ ತಾನು ಬುಡ್ಸ್ಕೊ ಬುಡ್ಸ್ಕೊಂಡ ಇನ್ನೊಂದು ಇನ್ನೊಂದು ಬಿುಡ್ಸ್ಕೊಂಡ ಬುಡ್ಸ್ಕೊಂಡಂದ ಮುಡ್ಸ್ಕೊಂಡ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಮದ್ದಿ ಕುಯ್ಬೇಕಕ್ ಈರುಳಿನ
ಹಾ
ಮದ ಕುಳ್ಕಂಡ ಹ್ಮ್ ಜಾಸ್ತಿ ನಗಡಕ್ಕೆಲ್ಲ ಹೋಗ್ಬೇಡ ಕೇಳಸ್ಕೊ ಮೇಲ್ ನಗಡ್ ನ ಮಾತಾಡ್ಕಿ ಮದ್ದ ಕುಯ್ಕೊಂಡಿ ಹಿಂಗ ಸಣ್ಣ ಸಣ್ಣಕ್ ಹಿಂಗೆ ಕುಯ್ಕೊಂಡಿ ಫುಲ್ು ಸಣ್ಣಾಗಿ ಹಚ್ಕೋಬೇಕು ಯಾಕಂದ್ರೆ ಅದು ಮೊಸರು ಒಗ್ಗರಣೆ ಎಲ್ಲ ಸಣ್ಣಾಗಿ ಉಯ್ಕೊಂಡ್ರೆ ಬಾಳ ರುಚ ರುಚಿ ಬರುತ್ತೆ ಈಗ ಬೇರೆ ಎಂತ ಕಾರು ಅ ಆದ್ರೆ ಸ್ವಲ್ಪ ದಪ್ಪ ಕುಯ್ತಿದ್ರು ನಡೀತಿತ್ತು
ಹಾ
ಇದೆಲ್ಲ ಸ್ವಲ್ಪ ಸಣ್ಣ ಕುಯ್ಕೊಂಡ್ರೆ ಚೆನ್ನಾಗಿರುತ್ತೆ ಸಣ್ಣ ಕುಯ್ಕು ಕುಳ್ಕಣ್ಮೇಲೆ ಅದು ಒಂದು ಪ್ಲೇಟ್ಗೆ ಎತ್ತಿಡ್ಕೊ ಮತ್ತೆ ಈ ಒಂದು ನಾಲ್ಕು ಮೆಣಸನ್ಕಾಯಿ ತಗೋ ಅವನು ಸಣ್ಣದಾಗ ಇದು ಮಾಡ್ಕೊ ಸ್ವಲ್ಪ ಕರ್ಬೆ ಒಂದಸೊ ತಗೋ ಅದನ್ನು ಸ್ವಲ್ಪ ಕುಯ್ಯೋ ರ ಕುಯಿ ಹಂಗನಾರ ಹಡ್ಕೋ ಏನಿಲ್ಲ ಅದು ಒಳ್ಳ ಒಳ್ಳೆದೆಲ್ಲ ಆರೋಗ್ಯಕ್ಕೆ ಬಾಯಕ್ ಸಿಕ್ಕುದ್ರೆ ಬಹಳ ರುಚಿ ಅನ್ಸುತ್ತೆ
ಹಾ ಸರಿ ಸರಿ
ಆಮೇಲೆ ಇಷ್ಟು ಇಡ್ಕೊಂಡು ಒಂದ್ ಬಾಂಡಟ್ಲಿ ಎತ್ಕೊಂಡು ಒಂದ್ ಬಾಂಡಲಿಗೆ ಸ್ವಲ್ಪ ಎಣ್ಣೆ ಬಿಡು ಮತ್ತೆ ಗ್ಯಾಸ್ ಹ್ಚ್ಚು
ಹ
ಮತ್ತೆ ಬಾಳ್ಡಿ ಕಾಯ್ದ ನಂತರ ಹ್ಮ್ ಬರಿ ಒಗ್ಗರಣೆ ಇಲ್ಲ ಅನ್ನ ಸಪ್ರೇಟ್ ಕಳ್ಸ್ಕಳೋದು ಒಬೊಬ್ರು ಒಂದೊಂದಂರ ಮಸ್ಸ ಒಗರಣೆ ಮಾಡ್ತಾರೆ ತರ ಹಂಗ ಹೇಳ್ತಿರೋ್ ನಾನು
ಹಾ ಸರಿ ಆಯ್ತು ಹೇಳಿ
ತರ್ಲ್ಲಾ ಆತರ ಮಾಡ್ತೀವಿ ಮೊಸರು ಒಗರಣೆ ನಾವು ಹ್ಮ್ ನಷ್ಟಟ್ ಏನ್ ಮಾಡ್ಬೇಕು ಅಂದ್ರೆ ಎಣ್ಣೆ ಕಾಯದಾದ್ಮೇಲೆ ಈರುಳ್ಳಿ ಹಾಕ್ಬೇಕು ಮತ್ತೆ ಮೆಣ್ಸಿನ್ಕಾಯಿ ಹಾಕ್ಬೇಕು ಅದೆಲ್ಲಾ ಚೆನ್ನಾಗಿದೆ ಆದ್ಮೇಲೆ ಒಬ್ಬೊಬ್ಬಗೆ ಇಷ್ಟ್ ತಿಿಂದಲ್ವಲ್ಲ ಹಂಗಲ್ ಹೇಳಿಲ್ಲ ನೀವು ತಿಂತೀನಿ ಅಂದ್ರೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳಿ ಜೀರ್ಗೆ ಆರೋಗ್ಯಕ್ಕೆ ಒಳ್ಳೇದು ಹಾಕತೀನಿ ಅಂದ್ರೆ ಹಾಕೊಳ್ಳಿ ಅಂದ್ರೆ ಒಬ್ಬೊಬ್ರು ಮಂದ ತಿನ್ನಲ್ವಲ್ಲ ಇಲ್ಲ ಮೇ ಬಿ ತಿನ್ನಲ್ವೇನು ಅಂತ ಹೇಳಲಿಲ್ಲ ನಾನು
ಹಾ ನಿಮ್ಮ ಮನೇಲ್ಲ ಹಾಕಲ್ವಾ
ನಾವ್ ಮನೇಲಿ ತಿನ್ನಲ್ಲ ಅಷ್ಟೊಂದು ಹಂಗಾಗಿ ಆಕ್ತಾರೆ ನಾವ್ ಬಂದಾಗ ಅಷ್ಟೊಂದ್ ಹಾಕಲ್ಲ
ಹ
ಆಯ್ತು ನೆಕ್ಸ್ಟ್ ಎರಡು ಒಗ್ಗರಣೆ ಕೊಟ್ಟಿ ಅದು ಸ್ವಲ್ಪ ಉಪ್ಪು ಹಾಕ್ಬೇಕು ಮತ್ತೆ ಅಶ್ಣ ಪುಡಿ ಹಾಕ್ಬೇಕು ಮತ್ತೆ ಮೊಸರ ಅದು ಸ್ವಲ್ಪ ಅಥವಾ ಹಗಿರುತ್ತಲ್ಲ ಏನು
ಮೊಸರನ್ನ ಮಾಡ್ತಿದೀಯ ಚಿತ್ರಾನ್ನ ಮಾಡ್ತಿದ್ಯಾ ಅಂದ
ಏ ಮೊಸರ ಮನೆ ಒಬ್ಬೊಬ್ಬರು ಅಶ್ನ ಪುಡಿ ಹಾತಾರ ಒಬಬ್ರು ಅರಿಸಿನ ಪುಡಿ ಹಾತಾರ ನಮ್ಮನೇಲಿ ಅರ್ಷಣ ಪುಡಿ ಹಾಕ್ತೀವಿ ನಾವು
ಹಾ ಆಯ್ತು
ಹ್ಮ್ ಹ್ಮ್ ಅಷ್ಟೇ ಮತ್ತೆ ಅದು ಒಗ್ಗರಣೆ ಕೊಟ್ಟಾದ್ಮೇಲೆ ಒಂದು ಪ್ಲೇಟ್ ಒಂದು ಸೈಡ ಇಟ್ಕೋಬೇಕು ಯಾಕೆಂದ್ರರೆ ಬಿಸಿದ್ರೊಳಿಕ್ಕೆ ಮೊಸರು ಹಾಕಲ್ರೆ ಅದೆಲ್ಲ ಹೊಡ್ಕೊಬ ಬಿಡುತ್ತೆ ಹಂಗಾಗಿ ಹೆಂಗ ಮಾಡಕ್ ಹೋಗ್ಬಾರ್ದು ಆರದ್ಮೇಲೆ ಹಾಕ್ಬೇಕ ಈ ಮೊಸರು ಇರುತ್ತ ತ್ತ ಅದ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಒಡ್ಕೋಬೇಕು ಒಡ್ಕೊಂಡ ಆದ್ಮೇಲೆ ಜಾಸ್ತಿ ಹೊಡೆಯಕ್ ಹೋಗ್ಬಾರ್ದು ಬೆಣ್ಣೆ ಬಂದ್ಬಿಡಿದ್ರೆ ಸ್ವಲ್ಪನೆೇ ಹೊಡ್ಕೋಬೇಕು
ಹ್ಮ ಆಯ್ತಾಯ್ತು
ಒಡ್ಕೋಬೇಕು ಒಡ್ಕೊಂಡಾದ್ಮೇಲೆ ಒಂದು ಮಾಮೂಲಿ ಒಂದು ಬಟ್ಲುಗೆ ಎತ್ತಿಡ್ಕೋಬೇಕು ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಕ್ಬೇಕು ಚೆನ್ನಾಗ್ ಕಳ್ಕ ಆದ್ಮೇಲೆ ಒಂದ್ ಕಡೆ ಇಡ್ಕೋಬೇಕು ಮತ್ತೆ ಆ ಒಗ್ಗ್ರರಣೆ ಇರುತ್ತಲ್ಲ
ಹ್ಮ ಅದ್ದ ಮಿಶ್ರಣ ಮಾಡ್ದಿಲ್ಲಾ
ಹಾ ಆ ಒಗ್ಗರಣೆಗೆ ಮಿಶ್ರಣ ಮಾಡ್ಬೇಕು ಮತ್ತೆ ನಿಮ್ಗೆ ರುಚಿಗ ಎಷ್ಟು ಬೇಕು ಉಪ್ಪು
ಹಾ
ಪಾಕತ ಹೋಗ್ಬೇಕು
ಹ್ಮ ಹ್ಮ
ಹ್ಮ್ ಚೆನ್ನಾಗಿರುತ್ತೆ
ಹಾ ಹೌದಾ
ಹ್ಮ್
ನಾವು ಹಂಗೆ ಮಾಡಿ ನೋಡ್ತೀವಿ ಇವರು
ಹಓ ಮಾಡ್ ನೋಡು ಚೆನ್ನಾಗಿರುತ್ತೆ ಅಷ್ಟೊಂದ ಏನ ಇರಲ್ಲ ಬಹಳ ರುಚಿ ಕೊಡುತ್ತೆ ಹ್ಮ್ ಹ್ಮ್
ನೀವೇನ್ ಬಿಡಮ್ಮ ತುಂಬಾ ಫೋನ್ ಗಳೆಲ್ಲಾ ಮಡಗಿದ್ದೀರಿಯ
ಹ್ಮ ತಡಿ ಹೆಂಗಗೆವ ಸ್ವಲ್ಪ ಇಲ್ಲ ಯಾರೋ ಕರ ಮತ್ತವ್ರೆ ಒಂದ್ ಐದ್ ನಿಮಿಷ ಒಟ್ಟು ಮಾಡ್ ಹತೀನಿ ತಡಿ ಹಂಗಂಗೆ ನಾವು ಮೈಸೂರು ಬಯದು ಬಿಟ್ಟಲಮ್ಮ ತು ಇಕ್ಕೂ ಅಂತೆ
ಯಾರದು ಆ ತರದ ಇಕ್ಕು ಪಕ್ಕು ಅಂತ ಎಲ್ಲ ಹೇಳ್ತಿರೋದು
ಇದೀರಿ ಅಂದ್ಲು ಮೈಸೂರ್ಗ್ ಹೋಗಿವವಿ ಅಂದಬಿಟ್ಟ ಹೆಚ್ಚುಕ್ಕ್ಕು ಅಂದ್ಬಿಟ್ ಕನೋಸರಿ ಡ್ಬಿಡ್ ತು ಅಂದ್ಬಿಟ್ಟಡು ಕಟ್ ಮಾಡ್ ಹ್ಮ್ ಹೌದು ಅದೇ ಏನು ನು ಯಾವಾಗ್ಲೂ ಇದ್ದಿದ್ದೆ ಅವಳ್ದು ಅನ್ನೋದು ತಲೆ ಕೆಟ್ಸ್ಕೊಳ್ಳೋದಕ್ಕೆಲ್ಲ ನಾವವು ಈ ಕಡೆ ಏನ್ ಕಿವಿ ನ್ ಕೇಳೋದು ಈ ಕಡೆ ಏನ್ ಬಿಡೋದು
ಹ್ಮ ಹಂಗೆ ಹಂಗೆ ಇರ್ಬೇಕು ಬಿಡು ಬಿಡ್ತಾ ಇರ್ ಯಾವಾಗ್ಲೂ
ಆಯ್ತಾಯ್ ಹಂಗೆ ಬಿಡ್ತಾ ಇರ್ತತಿವಿ ನೀನ್ ಎಲ್ಲ ಇತ್ಕ ಯಾರ ಹೇಳಿದ್ದ ಕಿ ಹಂಗೆ ಕ್ಲೋಸ್ ಮಾಡ್ಕೊಂಡಿ
ಹ್ಮ್ ಇಲ್ಲ ನಿಮ್ ಮನಗ್ ಬಿಟ್ಟಿರೋದು ಬಂದ ಇಟ್ಕೊಂಡ್ ಹೋಗತೀನಿ
ಅಯ್ಯಏ ಅಲ್ ಕಿಸಿ ಅತ್ ನೋಡ ಕಿಸಿ ಅದ ತಲೆಮೇಲೆ ಕೊಟ್ರ ಅವಂಗ ಬಂದಿತ್ ಹ್ಮ್ ಆಯ್ತು ಏನ
ಏನೋ ಮಾಡ್ಬೇಕಕ್ ಸುಮ್ನೆ ನಗಾಡದು ನಗಾಡೋದು ಅಳೋದು ಏನಾದ್
ಹಳದ ಹಾ ಹಳದ್ ನಿಮ್ಮಮ್ಮ ಏನ್ ಮಾಡ್ತವ್ರೆ
ನಾವ ಅಮ್ಮ ಅವ್ರ ಫ್ರೆಂಡ್ ಜೊತೆ ಮಾ ತಡ್ಮೆ ಕುತರ್
ಮತ್ತೇನಾ ಹ ಒಂದಿನ್ ಮಾಡೋ ಮಾತಲ್ಲ ಕೇಳ್ಸ್ಕೊತವ್ರ ಅವ್ರು ಹಿಂಗೆಲ್ಲಾ ಮಾತಾಡ್ತಾದಿಲ್ಲ ನನ್ ಜೊತೆ
ಅವರು ಅವ್ರ ಗೆಲ್ತಿ ಜೊತೆ ಮಾತಾಡ್ತಾ ಇರೋದ್ರಿಂದ ನನ್ ಮತ್ ನ್ ಕೇಳ್ಸ್ತಾ ಇಲ್ಲ ಅನ್ಸುತ್ತ
ಹೌದಾ ಅಂದ್ರೆ ಅಲ್ಲೇ ಮಾತಾಡ್ತಾ ಇರ್ತಯ ಎಲ್ಲ ಅದಿಕ್ಕೆ ಹೇಳೇಳ್ದ ನಾನು ಮಾತಾಡ್ತಾ ಇರ್ತಾರೋ ಅಥವಾ ಏನು ಅಂತ
ಅವವಾಗ್ಲ ಕೇಳಸ್ಕಂಡರು ನಾವು ನಗಡದ್ ನೋಡಿ ಏ ಅಂತ ಅಂದ್ರು
ಹಾ ಮತ್ತೆ ಸುಮ್ನೆ ಆಗ್ಬಿಟ್ಟಾ
ಹ್ಮ್ ಸುಮ್ಮನೆ ಆದ್ರು ಆಮೇಲೆ
ಹ್ಮ್
ಹ್ಮ್ ಅದೇ ಇವಾಗ ಅವ್ರ ರೂಮ್ನಗಾಡಿದ್ರೆ ನಾನು ಏ ಅಂತ ಅಂತೀನಿ ಅಷ್ಟೆ
ಹೌದಾ
ಹ್ಮ್
ಹ್ಮ್ ನೋಡ್ ಕಲಿ ಹೆಂಗ್ ಬರಿ ಹಂಗ್ ನಗಾಡ ಬಾರದದು ಹೆಣ್ಮಕ್ಳು ಯಾವಾಗ ನಾಗ ಆಡ್ತಾ ಇರ್ತಾರ ನ
ಹೌದು ಆದ್ರೂ ಖುಷಿಯಾಗಿರ್ಬೇಕಲ್ವಾ
ಖುಷಿಯಾಗಿರ್ಬೇಕಲ್ವಾ ಹಂಗಾಗಿ ಹ್ಮ್ ಹ್ಮ್ ಹ್ಮ್ ಹ್ಮ್ ಆಯ್ತು ಬಿಡಮ್ಮ ಏನೋ ದೊಡ್ಡವ್ರು ಕಡದ್ರು ನಡೀತದ ಏನ್ ಮಾಡದ್ರು ನಡತದ ನಮ್ಮಂಗ
ಹ ಆಯ್ತು ಬಿಡಮ್ಮ ಇನ್ ಏನ್ ಮಾಡಕ್ ಆಯ್ತು
ಹ ಸರಿ ಬಿಡ ಅವವ ಮತ್ತೆ ಯಾವಾಗಾದ್ರೂ ಕರೆ ಮಾಡ್ದಾಗ ಹೇಳ್ತೀನಿ ಅದೇನು ಬಿರಿಯಾನಿ ಮಾಡದೇನು ಅ ಈಗ ಮತ್ತೆ ಮಾಡ್ತೀನ ಒಂದ ಹಿಂಗೆ
ಹ್ಮ್ ಆಯ್ತಾಯ್ತು ಮಾಡಿ